ಹಾ ಅಕ್ಕ ಹಲೋ.
ಹಲೋ ಹಾ ಕವಿತಾ ಆರಾಮಿದಿ ಅಪ್ಪಿ. ಹಾ ಕೇಳಿಸ್ತಿದೆ ಅಪ್ಪಿ ಹಾ ಆರಾಮ. ಊಟ ಆಯ್ತ.
ಊಟ ಇನ್ ಇಲ್ಲ ಅಕ್ಕ ನಿಮ್ದು ಹ ಹಕ ನಿಮ್ ಕಡೆ ಬರ್ಬೇಕಕ್ಕ ಇವಾಗ ತಾನೇ ದಾವಣಗೆರೆ ಸೈಡ್ ಹೋಗಿದ್ನಾ.
ಹಾ ಓದ್ತಾ ಏನ್ ಓದತಾ ಇರೋದ ನೀನು.
ನನ್ ಎಮ್ ಎ ಮಾಡ್ತಿದ್ದೇನ ಅಕ್ಕ.
ಹಾ ಡೈಲಿ ಅಪ್ ಅಂಡ್ ಡೌನ್ ಮಾಡ್ಬೇಕೇ ನ ಅಲ್ಲಾ.
ಹಾ ಡೈಲಿ ಅಪ್ ಅಂಡ್ ಡೌನ್ ರೆಗ್ಯುಲರ್ ಅಲ್ವಾ ಸೊ ಇಲ್ಲೆ ರಾಣೆಂದ ದರಲ್ಲಿ ಹೋಗ್ತೀನಿ. ಡೈಲಿ ಆಪ್ ಎಂಡ್ ಮಾಡ್ಬೇಕ ಮಾಡ್ಲಬೇಕ. ಡೈಲಿ ಟ್ರಾವೆಲ್ ಮಾಡೋದ್ರಿಂದ ನಮ್ಗೆ ಸ್ಟ್ರೆಸ್.
ಹಾ ಅಯ್ಯೋ ಅದನ ಡೈಲಿ ಎನ್ ಯಾವಾಗ ಒಂದ್ಸತಿ ಹೋಗೋದೊಂತರ ಚೆನ್ನಾಗಿರತ್ತ. ಡೈಲಿ ಓಡಾಡದೆ ಎಪ್ಪ ಈ ಓಡಾಡ ಓಡಾಡ ಸಾಕತ್ಂತ ಅನ್ಸುತ್ತೆ.
ಸೋ ಡೈಲಿ ಟ್ರಾವೆಲ್ ಮಾಡೋದ್ರಿಂದ.
ಹಾ ಅದೇ ಅದೇ.
ಒಂದಿನ ಹೋಗ್ ಬಂದ್ರೆ ಏನು ಅನ್ಸಲ್ಲ ಲಾಸ್ ಟೈಮ್. ನಮ್ಮ ಇವಾಗ ಇಲ್ಲೇಾ ಪಕ್ಕದಲ್ಲೇ ಹೋಗ್ ಬಂದಿದ್ವಿ ನಮ ಪಕ್ಕದಲ್ಲಿ. ಕಾಗಿನಲ್ಲೆ ಪಾರ್ಕ್ ಅಂತ ಇದೆ ಹಾ. ಸೊ ಅಲ್ಲಿಗ ಹೋಗಿದ್ವಿ ಫ್ಯಾಮಿಲಿ ಎಲ್ಲ ಹಾ ನೀವು ಬಂದಿದ್ರರಿ. ಕಾಗಮಿಲಯ.
ಇಲ್ಲ ಅಪ್ಪಿ ಒಂದ್ಸತಿನೂ ಬಂದಿಲ್ಲ ನನ್ ಮೈಸೂರ್ ಮಾಡಿ. ಕೇರಿ ಮತ್ತೆ ಹಂಪಿ ಕಾಲೇಜ್ ಡೇಸ್ ಅಲ್ಲಿ ನೋಡಿದ್ದು. ಮೈಸೂರು ಒಂದ್ ತ್ರೀ ಡೇಸ್ ಹೋಗಿದ್ದಷ್ಟೇ ಕಾಲೇಜ್ ಡೇಸ್ ಅಲ್ಲಿ. ಆಫ್ಟರ್ ಮ್ಯಾರೇಜ್ ಹೋದಾಗದಾ ೌನ್ ಇತ್ತು ಸರಿಯಾಗಿ ನೋಡಕೆ ಆಗ್ಲಿಲ್ಲ ಎಲ್ಲಾ ಹೊರಗಡೆಯಿಂದ ನೋಡ್ಕೊ ಬಂದ್ವಿ ಅರಮನೆ ಕೆ ಆರ್ ಎಸ್
ಹಾ ಅವಾಗೆಲ್ಲ ಒಳಗಡೆ ಬಿಡ ಬಿಡ್ತಿದ್ದಿಲ್ಲ
ಹಾ ಕೋ ಕೋವಿಡ್ ಇತ್ತಲಾ ಹಂಗಾಗಿ ಎಲ್ಲ ನೋಡ್ಲಿಲ್ಲ ಚರ್ಚ್ ಎಲ್ಲಾ ಹೊರ್ಗಿಂದಾನೇ ನಡ್ಕೊ್ ಬಂದ್ವಿ
ಹೌದ್ ನಾವು ಆ ಟೈಮ್ ಅಲ್ಲಿ ಹೋಗಿದ್ವಿ ನಾವು ಹೊರಗಣೆಯಿಂದೇ ನೋಡ್ಕೊಂಡ್ ಬಂದಿದ್ವಿ ಅದನ್ನೆಲ್ಲಾ
ಹಾ ಒಳಗಡೆ ಅರಮನೆ ಒಳಗಡೆ ನೋಡಿದಿಯಾ
ಇಲ್ಲಕ್ಕ ಒಳಗಡೆ ನೋಡಿಲ್ಲಾ ಹೊರಗಡೆ ನೋಡ್ಕೊ ಬಂದಿದ್ವಿ ನಾ ಲಾಸ್ಟ್ ಟೈಮ್ ಅವನ್ ಬಿಡ್ಲಿಲ್ಲ ಆ ಕಡೆ ನೆಕ್ಸ್ಟ್ ಟ್ರಿಪ್ ಹೋಗ್ಬೇಕುನ ಪ್ಲಾನ್ ಇದೆ ಆ ಸೈಡ್ ನೋಡ್ಬೇಕು
ಅಂದ ಚೆನ್ನಾಗಿದೆ ಮೈಸೂರ್ ಸೈಡ್ ಎಲ್ಲಾ ಬಾಳ ಚೆನ್ನಾಗಿದೆ ಟ್ರಿಪ್ ಹೋಗಕ್ಕೆ ಹೋದ್ರೆ ಒಂದ ದಿನ ಎರಡು ದಿನ ಸಾಕಾಗಲ್ಲ ಅಲ್ಲಿ ಒಂದ್ ವೀಕ್ ಆದ್ರೂ ಇಲ್ಲ ಒಂದ್ ತ್ರೀ ಡೇಸ್ ಆದ್ರೂ ಬಿಗಿ ಇಡದು ನೋಡಿದ್ರೆ
ಆರಾಮಾಗಿ ಸ್ವಲ್ಪ ಫ್ರೀ ಆಗಿಟ್ರ ಇದ್ರ ಮಾಡ್ಲಿಲ್ದಂಗೆ ರೆಸ್ಟ್ ಇಲ್ದಂಗೆ ಊಟ ಮಾಡೋದು ಮತ್ತೆ ನೋಡಕೋ್ ಊಟ ಮಾಡೋ್ ನೋಡಕೋ ಹಂಗ ನೋಡಿದ್ನು ಸೈತತ್ರೀ ಫ ಕಂಟಿನ್ಯೂಯಸ್ ನೋಡಂತ ಪ್ಲೇಸ್
ಮೈಸೂರ್ ಸೈಡ್ ನೋಡೋಂತ ಪ್ಲೇಸ್ ಇದಾವೆ ಅಲ್ಲಿ ಟ್ರಾವೆಲ್ ಮಾಡ್ಬೇಕು ಓಡಾಡ್ಬೇಕು ಅಂದ್ರೆ ೀ ಟು ಫೋರ್ ಡೇಸ್ ನಾವು
ಹಾ ಇರ್ದೆ ಇರ್ಲೇಬೇಕು ಅದು ಆಮೇಲೆ ಅಲ್ಲಿ ಪಕ್ಕದ ಮತ್ತೆ ಚಿಕ್ಕಮಂಗ್ಗಳೂರು ಮಡಿಕೇರಿ ಸೈಡ್ ಹೋಗ್ಬಿಟ್ರಂತೂ ಬಾಳ ಇದಾವ ನಮ ಅರ್ಥಾವ
ಹೌದು ನಾವು ಲಾಸ್ಟ್ ಟೈಮು ನಾ ಸ್ಕೂಲ್ ಡೇಸ್ಲ್ಲ ನಾವು ಆ ಸೈಡ್ ಹೋಗಿದ್ದು ಇವಾಗ ಇವಾಗ ಇಲ್ಲೇ ನಾ ಫ್ಯಿಲಿ ಟ್ರಿಪ್ ಅಂದ್ರೆ ಹೋಗತಿರ್ತಿವಿ ಲಾಸ್ ಟೈಮ್ ದಾಂಡೇಲಿಗ್ ಹೋಗಿದ್ವಿ ದಾಣಿಯಲಿ ತುಂಬಾ ಚೆನ್ನಾಗಿದೆ ಈಗ ನೆಕ್ಸ್ಟ್ ಟ್ರಿಪ್ ಅಲ್ಲಿಗೆ ಹೋಗ್ಬೇಕಂತ ಪ್ಲನ್ ಫ್ಯಾಮಿಲಿ ಎಲ್ಲಾ ಸೇರ್ಕೊಂಡು ಹಾಕ್ಕ
ದಾಂಡೇಲಿಲಿ ಏನೇನ ಇಿದೆ
ದಾಂಡಲೆಯಲ್ಲಿ ಇ ಜಿಪ್ ಲೈನು ಆ ಆಡೋದಕ್ಕೆ ಪ್ಲೇಸ್ ಚೆನ್ನಾಗಿದ್ಯಲ್ಲಕ್ಕ ಅಲ್ಲಿ
ಮೊನ್ನೆ ಒಬ್ರು ಹೋಗ್ ಬಂದಿದ್ರು ದಾಟೆನಿಗೆ ರೆಸಾರ್ಟ ಎಲ್ಲಾ ಫುಲ್ ಗ್ರೀನರಿ
ರೆಸಾರ್ಟ್ ಹಾ ಗ್ರೀನರಿ ರೆಸಾರ್ಟಲ್ಲ ತು ಚೆನ್ನಾಗಿದೆ ಅಲ್ಲಿ ಲಾಸ್ಟ್ ಟೈಮ್ ಹೋಗಿದ್ವಿ ನಾವು ಬಟ್ ಸ್ಟೇ ಆಗಿದ್ದಿಲ್ಲಾ ಹಂಗಾಗಿ ನೆಕ್ಸ್ಟ್ ಟೈಮ್ ಹೌದು ಸ್ಟೇ ಆಗ್ಬೇಕು ಅನ್ನೋ ಪ್ಲಾನ್ ಇದೆ ಹ್ಮ್ ಅಂಡಲ್ಲಿ ಆಾಸ್ತ ಇದಲ್ಲ ಹ ಹೌದಕ್ಕ ಮನೇ ಕುೂತ್ಕೊಂಡ್ ಬೋರ್ ಆಗತ್ತಲ್ಲಾ
ಹಾ ಒಂದೇ ವರ್ಷಕ್ಕ ಒಂದ್ ಎರಡ್ ಟ್ರಿಪ್ ಆದ್ರರುನು ಹೋದ್ರೆ ಎಷ್ಟೋ ಫ್ರೀ ಆಾಗಿ ಅನ್ಸತ್ತೆ ಮೈಂಡ್ ಎಲ್ಲಾ ಯೋಚನೆಗಳು ಮ ಟ್ರಾವೆಲ್ ಮಾಡ್ಬೇಕಾದ್ರೆ ಅದ್ ಅದೇ ಆ ಕಡೆ ಈ ಕಡೆ ಗ್ರೀನ್ ರ ಸುತ್ತ ಬೆಟ್ಟ ಗುಡ್ಡ ಇವೆಲ್ಲಾ ಬಾಳ ಚೆನ್ನಾಗಿರುತ್ತೆ ನೋಡಕ್ ಅಲ್ವಾ
ಮೂ ಕುುಷ ನೋಡೋರಿದಾ ಫ್ರೆಂಡ್ಸ್ ಎಲ್ಲ ಹೋದ್ರೆ ಎಂಜಾಯ್ ಮಾಡಕ್ ಆಗತ್ತೆ
ಹಾ ಅದೇ ಮತ್ತೆ ಹಾ ಫ್ರೆಂಡ್ ಹೋದ್ರಂತೆ ಇನ್ನೂ ಟೈಮ್ ಸ್ಪೆಂಡ್ ಬಹಳ ಚೆನ್ನ ಮಾಡಬಹುದು ಫ್ಯಾಮಿಲಿ
ಅದ್ಕ ಫ್ಯಾಮಿಲಿ ಜೊತೆ ಕ್ಯಾನ್ಸಲ್ ಮಾಡ್ಕೊಂಡು ಅಲ್ಲೇ ಚಿಕ್ಕಮಂಗ್ಳೂರ್ ಹೋಗ್ಬೇಕು ಅಂತ
ಹಾ ಅಂದ್ರೇನೆ ಬಾಳ ಕೇರ್ಫುಲ್ ಆಗಿ ಹೋಗ್ಬರ್ಬೇಕಕ್ ಇವಾಗ ಎಲ್ಲೇ ಹೋದ್ಲುೂ
ಹೌದು ಹೌದೌದು
ಬಾಳ ಇದು ರೋಡ್ ಅಲ್ಲಿ ಇನ ಏನ ಸ ಸಾಮಾನ್ಯ ಆಗ ಹೋಗ್ಬಿಟ್ಟಿದಾವ ಏನಾದ್ರೂ ಸಣ್ಣ ವಿಚಾರ ಸಾಕು ಎಲ್ಲಾ ಪರ್ಫೆಕ್ಟ್ ಕಕ್ಟ್ ಆಗ ಅನ್ಕೊಂಡ್ರ್ ಏನಾದ್ ಒಂದ ಪ್ರಾಬ್ಲ್ ಆಗ್ಬಿಡೆ
ಹ ಏನಾದ್ೂ ಒಂದ್ ಸಮಸ್ಯೆ ಇರುತ್ತೆ ಅದ್ ನಮ್ಮಲ್ಲಿ ಅದ್ರ ಸಂಬಂಧಾನೇ ನಮ್ಗ್ ಟ್ರಿಪ್ ಕಲ್ಸ ರೆಡಿ ಇಲ್ಲ ನಮ್ ಮನೇಲಿ ಅದ್ಕೋಸ್ಕರಾನೇ ಬೇಡ ಬೇಡ ಅಂತಾರೆ ಹಾ ನಾವ್ ಚೆನ್ನಾಗಿದ್ರೆ ನಡಿಯುತ್ತೆ ಬಟ್
ಅದೇ ಪ್ರಾಬ್ಲಮ್ ಆದ್ರೆ ಅಂತಾನೇ ಮತ್ ಪಾಪ ಇರ್ತಾರೆ
ಅದ್ಕ್ಕೆ ಎರಡ್ ಮೂರ್ ಸಲ ಟ್ರಿಪ್ ಕ್ಯಾನ್ಸಲ್ ಮಾಡಿದ ಈ ಸರಿ ಅಂತೂ ಹೋಗಲೇಬೇಕು ಅನ್ಕೊಂಡಿದ್ವಿ ಬರಿ ಕ್ಯಾನ್ಸಲ್ ಮಾಡೋದು ಆಗೋಯ್ತು ಅಂತ ಏ ಏನಾದ್ರರು ಒಂದ್ ಸಮಸ್ಯೆ ಬಂದೇ ಬಿಡ್ತದೆ
ಹಾ ಫ್ರೆಂಡ್ಸ್ ಹತ್ರ ಕ್ಯಾನ್ಸಲ್ ಆದ್ನು ಕೂಡ ಫ್ಯಾಮಿಲಿನೂ ಬರ್ತಾರಲ್ಲ ಫ್ಯಾಮಿಲಿಯ ಅವರಿಗೇನು ಫ್ಯಾಮಿಲವರೆಲ್ಲ ಓದ್ರೆ ಒಂಂತರ ಚೆನ್ನಾಗಿರುತ್ತೆ ಒಬ್ಬೊಬ್ಬ್ರಿಗೆ ಕಳಸೋದೇನ ಅಂತ ಫ್ಯಾಮಿಲಿ ಎಲ್ಲಿ ಪಾಪ ತಿಂಂಗಕ್ ಮಾಡ್ತಾರೆ
ಅದ್ಕ್ಕೆ ಇವಾಗ ಅವ್ರನ್ನ ಕರ್ಕೊಂಡ್ ಹೋಗೋಣ ಅಂತ
ಹಾ ಹಬಳೋ ಹಾ ಅದೇ ಅದೇ ಇಬ್ರತ್ರ್ರನೆೇ ಎಂಜಾಯ್ ಮಾಡ್ಬೋದಲ್ಲ ಅವಾಗ
ಅದ್ ಈಗ ಅದನ್ನ ಪ್ಲಾನ್ ಮಾಡಿದೀವಿ ಅಂದ್ರೆ ಲಾಸ್ಟ್ ಟಮ್ ನಮ್ಮ ಅಕ್ಕಾರ್ ಬಂದಲ್ಲಾ ಸೊ ಅವರು ಪ್ಲಾನ್ ಮಾಡ್ಕೊಂಡಿದ್ದಾರೆ ಇದನ್ನೇ ಮಾಡೋಣ ಹೋಗೋಣ ಅಂತ ಅನ್ಕೊಂಡಿದ್ದಾರೆ ಕ್ಯಾನ್ಸಲ್ ಮಾಡಬಾ್ದು ಇ ಇ ಸರಿ ಅಂತ
ಹಾ ಚೆನ್ನಾಗ್ ಬಿಡರಿ ನಾವು ಲಾಸ್ತಮ ಇಲ್ಲೇ ಊಷೆ ಹಾ ವಾದೇ ಬರ್ಬೇಕು ನಾವು ಎಲ್ಲೂ ಸದ್ಯ ಹೋಗ ಹುಡುಗರ್ ಸ್ಕೂಲ್ ಇರ್ತಾವಲ್ಲಾ ಅದ್ರ ಸಂಬಂಧ ಎಲ್ಲೂ ಹೋಗಿಲ್ಲ ಈ ಲಾಸ್ಟ್ ಟೈಮ್ ಸಮಮ್ಮರ್ ಇತ್ತಲ್ಲ ಅವಾಗ ಇಲ್ಲ ಹುಚ್ಚಂಗಿದದುರ್ಗಕ್ ಹೋಗ್ ಬಂದಿದ್ವಿ ಅಲ್ಲಿ ಬಾಳ ಚೆನ್ನ ಅ ಪ್ಲೇಸ್ ಹಾ ಹಚಂಗಿಿದದುರ್ಗ ಕೋರ್ಟೆ ಇಲ್ಲಿ ದಾವನ್ ಈ ಕಡೆ ದಾವಣಗೆರೆ ನಿಯರ್ ಬರತ್ತೆ ಒನ್ ಅವರ್ ಆಗ್ಬೋದೇನ
ಅ್ರೆ ಕೇಳಿದೀನಿ ಬಟ್ ಅದನ್ನ ನಾನು ಪ್ಲೇಸ್ ಎಲ್ಲಿದೆ ಅಂತ ಕಕ್
ಹಾ ನನಗೂ ಅಷ್ಟು ರೂಟ್ ನೆನಪಿಲ್ಲಪಿ ಒನ್ ಅವರ್ ಒನ್ ಅಂಡ್ ಹಾಫ್ ಅವರ್ ಆಗ್ಬಹದು ನಾವಿಂದ ಒಬ್ರು ಮನೆಗ್ ಬಂದಿದ್ವಿ ಹಂಗಾಗಿ ಇಲ್ಲಿಂದ ಸ್ಟೇ ಆಗ ಹೋಗಿದ್ದಲ್ಲ ಒನ್ ಅವರ್ ಒ ಅಂಡ್ ಆಫ್ ಒಂದಂಡ್ ಹ ಒಂದು ಕಲ್ ತಾಸ ಆಗಿತ್ತು ಚೆನ್ನಾಗಿದೆ ಕೋಟೆ ಎಷ್ಟು ಮೇಲೆ ಹತ್ತತಿವ ಮೇಲೆ ಹತ್ತಿ ನೋಡ್ಬ ಹಬೇಕ ನೋಡ್ಕೋಟೆ
ಅದದು ಸುಮಾರುನ ಹೆಿದ್ರು ಚಂಗದುರ್ಗ
ಅಯ್ಯೋ ಬಾಳ ಮೆಟ್ಲು ಹತ್ತಬೇಕು ಮೆಟ್ಲು ಹತ್ಬೇಕು ಅದ ತಾನೇ ಇರ್ಬೇಕ ಎಷ್ಟು ಮೇಲಿದಾಳ ಅಂದ್ರೆ ಅಮ್ಮ ಬಾಳ ಮೇಲ್ಗಡೆ ಹೋಗ್ ಕುಂದ್ ಬಿಟ್ಟಿದ್ದಾಳೆ ಫುಲ್ ಇದ್ರ ದೇವಸ್ಥಾನದಲ್ಲಿ ಒಳಗಡೆ ಗರ್ಭುಡಿಲಿ ಹೋಗಿ ಕಿಲ್ ನೋಡಿದ್ರೆ ಫುಲ್ಲು ಡೌನಿಗೆ ಕಾಣಸುತ್ತೆ ಅಲ್ಲಿ ಒಂದು ಅ ಹೊಂಡಾ ಟೈಪ್ ಇದೆ ಕೆಳಗಡೆ ಬಾಳ ಚೆನ್ನಾಗಿದೆ ಅಲ್ಲಿ ಹೋಗ್ಬಾ ಒಂದ್ಸತಿ
ಅದೇ ಈಗ ದಾವಣಗೆರೆಗೆ ಸೈಡ್ ಹೋದ್ರಿವಾಗ ಅಲ್ಲಿಗ್ ಹೋಗಬೇಕು ಕೋ ಅಂತ ಅನ್ಕೊಂಡಿದ್ದೀವಿ ಚೆಂಗದುರ್ಗಕ್ಕೆ ಸುಮಾರು ಜನ ಹೇಳಿದ್ದಾರೆ ಬಟ್ ಅಕ್ಕಅಲ್ಲಿ ಹೋಗಿಲ್ಲ
ಹ ಹತ್ತರ್ಬೇಕಾದ್ರೆ ಬಾಳ ಇಡಿಬೇಕ ಹಾದ್ರೆ ಬಾಳ ಈಸಿ ಅನ್ಸತ್ತ ಅಬೀ ಹತ್ತಬೇಕ್ರಿ ಬಾಳ ಕಷ್ಟ ಅನ್ಸತ್ತ
ನೀವ್ ಬೇರೆ ಕಡೆ ಎಲ್ಲ ಹೋಗಿದ್ರಕ್ಕ ಈ ಸೈಡ್ ನಮ್ ಸೈಡ್ ಬಂದಿದ್ದೀರಾ ಟ್ರಿಪ್ಗೆ ಮೆ ಶಿರ್ಸಿ ಮತ್ತೆ ಈ ಕಡೆ ಹ ಅಂಜನಾಥ್ರ ಬೆೇಟ್ಟ ಕೊಪ್ಪಳ ಈ ಸೈಡ್ ಬಂದಿರವಲ್ಲ ಅದು ಅಂಜನಾಥ್ರ ಬೇಟ್ಟೆ ಏನು ಹಂಗ ಇದೆ ಮೇಲ್ಗಡೆ ಆಂಜನೇಯ ಆಯ್ತಾನವಾ ಅದು ಹಂಗೆ ಆ ಅದು ಹಂಗೆ ಹೋಗ್ಬೇಕು ನಾವವು ಹೋಗಿದ್ದೀವ ಕಾರ್ ಹಳ ಸೈಡ್ ಆ ಕಡೆ ಅಂಜನ ಬೆಟ್ಟೆಲ್ಲ ಹಾತ್ಕೊಂಡ್ ಬಂದಿದೀವಿ ಈ ಸೈಡ ಹೋಗಿಲ್ಲ ಅ
ಆ ಕಡೆ ಎಲ್ಲಾ ನೇಚರ್ ಹೆಂಗೆ ಫುಲ್ ಇ ನೋ ಕೋಲ್ಡ್ ಏನುೋ
ಈ ಕೋಡ್ ಇರಲ್ಲಾಕ್ಕ ಅದು ನಿ ಫುಲ್ ಬಿಸಿಲಿ ಮಿಸಲು ಶಕೆ ಜಾಸ್ತಿ ಕಡೆ ಉತ್ತರ ಕನ್ನಡ ಉತ್ತರ ಕರ್ನಾಟಕ ಆಗತ್ತಲ್ಲ ಸೊಪ್ಪುಲ್ ಬಿಸಿಲು ಇರುತ್ತೆ ಬಳ್ಳಾರಿ ಸೈಡ್ ಬರುತ್ತಳ ಇವೆಲ್ಲ ಜಾಸ್ತಿ ಬಿಸಿಲಿ ಇರುತ್ತೆ ಹಾ ಮತ್ರ ರೀಸೆಂಟ್ ಅಲ್ಲಿಯ ಹೋಗಿರಬೇಕಕ್ ನಾವ್ ಫ್ಯಾಮಿಲಿ ಒಂತ್ರರ ಲೆಕ್ಕ ಹೋಗಿ ಬಂದಿದ್ದೀವಿ ಹಾ ಹೋಗಿ ಸಷ್ಟೇ ಆಗಿ ಬಂದಿದ್ವಿ
ಹಾ ಬಾಳ ಚೆನ್ನಾಗಿದೆ ಅಂತೆ ಮಂತ್ರ ಎಲ್ಲ ಹೇಳ್ತಾರೆ
ಹಾ ಚೆನ್ನಾಗಿದೆ ಮಂತ್ರಾಲಯ ಮತ್ತೆ ಕೊಪ್ಪಳ ಹಾಗೆ ಬರುವಾಗ ಅಂಜನಾದ್ರ ಪೆಟ್ಟ ಇವೆಲ್ಲಾ ನೋಡ್ಕೊಂಡ ಹಂಗೆ ಬಂದಿದೀವಿ ಅದು ಮೆಂಟ್ಲ ಹತ್ಬೇಕು ಬೇಕು ಅಂದ್ ಜನ ಅದ್ರ ಬಿಟ್ಟಕ್ಕೆ ಫೈವ್ ಹಂಡ್ರೆಡ್ ಚೀರರ ಇದಾವ ಮೆಟ್ಲು ಅಷ್ಟ ಹಾ ಅಷ್ಟೊಂದ ಮೆಟ್ಲಿದಾವೆ
ಅಂದ್ರೆ ಹ ಟ್ರಾವೆಲ್ ಹೋಗೋದಲ್ಲ ನೋಡು ಅಲ್ಲಿ ಹೋಗಿ ಏನ್ ನೋಡ್ತಿವ ಅನ್ನೋದು ಇಂಪಾರ್ಟೆಂಟ್ ಹೋಗೋದೇನೆ ಹೋಗ್ಬಿಡ್ತೀವಿ ಅಲ್ಲಿ ಹತ್ತಿ ನೋಡೋದಐ್ತಲ್ಲ ಅದು ಬಾಳ
ಅದೇ ಜನ್ರ ಬೆಟ್ಟೆ ಮುಗಿಸಸ್ಕೊಂಡು ಹಂಗೆ ಕೊಪ್ಪಳ ಹಂಪಿ ಹಿಂಗೆ ನೋಡ್ಕೊಂಡ್ ಬಂದ್ವಿ ನಾವು ಎಲ್ಲಾ ನೀರ ಆಗತ್ತಲ್ಲಾ ಅಲ್ಲಿ ಅಂಚನ ಆದ್ರೆ ಬೆಟ್ಟದ್ಮೇಲೆ ನೋಡಿದ್ರೆ ಹಂಪಿ ಫುಲ್ ಕಾಣಸುತ್ತೆ
ಹೌದಾ
ಹಂಪಿಯರ್ ನಿತ್ಕೊಂಡು ನೋಡಿದ್ರೆ ಅಂಜನಾದ್ರ ಬೆಟ್ಟ ಪೂರಾ ಕಾಣತ್ತೆ ಮೇಲ್ಗಡೆ ಅಷ್ಟ್ ಹತ್ತತ್ರ ಇದಾವ ಜಾಸ್ತಿ ಇಲ್ಲ ಟ್ವೆಂಟಿ ಟ್ವೆಂಟಿ ಕಿಲೋಮೀಟರ್ ಅಲ್ಲ ಇದ್ದ ಅಷ್ಟೇ ಅಷ್ಟ ಹತ್ರರದಲ್ಲಿ ಹಂಗಾಗಿಿಯ ಹಾ ಹಂಪಿಯಿಂದ ಹ ಹಾ ಹಂಪಿಯಲ್ಲಿ ನಿಂಕೊಂಡು ದೇವಸ್ಥಾನದಲ್ಲಿ ಇಂಕೊಂಡುೋಿದ್ರ ಅಂಜನನಾ್ರ ಬೆಟ್ಟ ಹಮ ಕ್ಲಿಯರ್ಾಗಿ ಕಾಣುತ್ತೆ
ಹಾ ಹಾ ಹಾ ಹಾ ಟ್ವೆಂಟಿ ಕಿಲೋಮೀಟರ್ ಇದು ನಿಯರ್ ಇರದಾ
ಹಾ ಕಡಿಮೆನೇ ಇರ್ಬೇಕು ನಾನ್ ಅಂದಾಜೆ ಟ್ವೆಂಟಿ ಅಂತ ಹೇಳಿದೆ ಬಟ್ ಇನ್ನು ಕಡಿಮೆ
ಹಾ ಹಾ
ಹ್ಮ್
ಅದೇ ಒಂದ್ ಕಡೆ ಹೋದ್ರೆ ಎಲ್ಲಾ ನಿಯರ್ ನಿಯರ್ ಆಗಿ ನೋಡ್ಕೊಂಡ್ ಬರ್ಬೋದು
ಹಂಪಿಯಿಂದ ಕೊಪ್ಪಳ ದೂರ ಆಗಲ್ಲ ಅದು ಕೊಪ್ಪಳಾನೂ ಅಲ್ಲೇ ಬರುತ್ತೆ ಗವಿಸಿದ್ದೇಶ್ವರ ಮಠ. ಹಂಗೆ ಅಲ್ಲಿನ ನೋಡ್ಕೊಂಡು ಬರುವಾಗ ಬಂದ್ವಿ ನಾವು ಹ್ಮ್ ತ್ರೀ ಡೇಸ್ ಹೋಗಿದ್ವಿ ನಾವ ಅಲ್ಲಿಗೆ
ಹಾ ಎಲ್ಲಿ ಕಾಲೇಜ್ ಇಿಂದನ ಫ್ರೆಂಡ್ಸಾ
ಇಲ್ಲ ಫ್ಯಾಮಿಲಿ ಹೋಗಿದ್ವಿ
ಸಿದ್ಧಗಂಗಾ ಮಠ ಅದನು ಚೆನ್ನಾಗಿದೆ
ಹಾ ತುಮಕ ರಾಜೂ ಚನ್ನ ಹಾ ಅದ್ ಆ ಸೈಡ್ ಬರತ್ತೆ ತುಮಕೂರು ಇದು ರವಿಸಿದ್ದೇಶಮಂಟ ಈ ಕಡೆ ಬರುತ್ತೆ.
ಹಾ ಆಮೇಲೆ ನಂದಿ ಹಿಲ್ಸ್ ನಂದಿ ಹಿಲ್ಸ್ ಬಹಳ ಚೆನ್ನಾಗಿದೆ.
ಹ್ಮ್ ಚನ್ನಾಗಿದೆ ಬಟ್ ನಾವ್ ಆಕಡೆ ನಂದಿ ಹಿ ಹೋಗ ನನ್ ಹೋಗ್ಬೇಕು ಅನ್ಕೊಂಡಿದ್ದೆ. ಹಾ ಇಲ್ಲಿ ಈ ಕಡೆ ಸಿದ್ದಾರೂಡ್ ಮಠಕ್ಕೆಲ್ಲಾ ಬಂದಿದ್ರ ಹುಬ್ಬಳಿ ಸೈಡು.
ಇಲ್ಲ ಇಲ್ಲ ಅ ಬರ್ಬೇಕು. ನಾವು ಹಬ್ಳಿಲಿ ನಮ್ಮ್ ಅಕ್ಕರೆಲ್ಲಾ ಇದ್ದಾರಲ್ಲಾ ಇಬ್ರು ಅಲ್ಲೇ ಇರದು. ಒಬ್ರಕ್ಕ ಇನ್ನೊಂದ್ ಕಡೆ ಇನ್ನೊಬ್ರಕ್ಕ ಮತ್ತೆ ಆ ಹುಬ್ಳಿಯಿಂದ ಯಾವ್ದೋ ಹಳ್ಳಿ ಬರುತ್ತೆ ನೇಮ್ ನೆನಪಾಗ್ತಿಲ್ಲ. ಅಲ್ಲಿ ನಿಯರ್ ಬಂದ್ರುನು ಅಲ್ಲಿ ಬಾಳ ದೇವಸ್ಥಾನಗಳ ಇದಾವು ಒಂದ ಹಳ್ಳಿ ಹಳ್ಳಿಯದು ಹಳ್ಳಿಲಿ ಎಷ್ಟ ಆ ಬಾಳ ದೇವಸ್ಥಾನಗಳು ಇದಾವಪ್ಪಿ ಯಲ್ಲಿ. ಎಷ್ಟಂದ್ರೆ ನೀನು ಒಂದೊಂದು ಏರಿಯಾಕ್ಕೂ ಒಂದೊಂದು ಓಣಿಗೂ ಸಹಿತ ಒಂದೊಂದು ದೇವ ನಗಳು ಗೊತ್ತಾಗುತ್ತೆ.
ಮ್ಮತ್ ದೇವಸ್ಥಾನಗಳಿದವೆ ಅಲ್ಲಿ.
ಆಮೇಲೆ ಹಾ ಆಮೇಲೆ ರಾಜರುದದೊಂದು ಮಹಲ್ಯ ಲಾಸ್ಟ್ ಟೈಮ್ ನಾವ್ ಅಕ್ಕರೂರಿಗ್ ಹೋದಾಗ ನೋಡಿದ್ವಿ. ರಾಜರದ್ ಮಹಲ್ ಹೆಂಗಿದೆ ಅಂದ್ರೆ ಮೇಲ್ಗಡೆ ಎಲ್ಲ ಇದು ಕಟ್ಬಿಟ್ಟಿದೆ. ಎದುರುಗಡೆ ಈಗ ಸಣ್ಣ್ ಸಣ್ಣ್ ಮನೆಗಳಾಗಿದವು. ಎಲ್ಲಾ ಪ್ಲೇಸ್ ಗಳು ನೋಡಂತ ಪ್ಲೇಸ್ ಗಳು ಯಾವು ಇಲ್ದಂಗ ಆಗ್ಬಿಟ್ಟದಾವ ಇವಾಗ ಎಲ್ಲಾ ಅವಾಗ. ಅವವಾಗಿತ್ತು ಇವಾಗೆಲ್ಲಾ ಒಂಥರ ಪಾಳ್ ಬಿದ್ದಿದಂಗ ಆಗ್ಬಿಟ್ಟಿದಾವೆ.
ಇವಾಗ ಯಾರು ಅದ್ ನೀಟ್ನೆಸ್ ಇಟ್ಟಿಲ್ವಲ್ಲ. ಅದ್ರ ಬಗ್ಗೆ ಯಾರು ಗಮನ ಕೊಟ್ಟಿಲ್ಲ ಸೊ ಎಲ್ಲ ಹಾಳಾಗ್ಬಿಟ್ಟಿದಾವ ಅವು.
ಗಿ ಎಲ್ಲ ಹೋಗ್ತಾ ಬರ್ತಾ ಒಂತರ ಟ್ರಾವೆಲಿಂಗ್ ಕೈಪ್ ಹೋಗಿ ನೋಡ್ಕೊಂಡು ಮಾಡ್ಕೊಂಡ್ ಬರದಿದ್ರೆ.